ಹಲೋ
ಹ್ಮ್ ಅಪ್ಪು ಎಲ್ಲಿ ಹಾ ಹೇಳಪ್ಪು ಏನ ಇಲ್ಲ ನೋಡು ನೀ ಏನು ಮಾಡತ್ತೀ
ಹ್ಮ್ ಆರಾಮ್ ಇದೆಯಲ್ಲ
ಹ್ಮ ಹ್ಮ್ ಆರಾಮ ನರ ಹೋಗುದು ಹಾ ಮೈ ತೊಗೊಂಡು ತಳಿ ತೊಗೊಂಡು ನಿಂಜಾನನ್ ಅದು ನಿಂಜಾನನ್ ಇಗೆಲ್ಲ ಆಗದು ಹ್ಮ್ ಹ್ಮ
ಊಟ ಚಾ ದ
ಹ್ಮ್ ಆಗೇತ್ ನೋಡು ಊಟ ಚ ನಿಂದ
ನಮ್ದುಆಗದ
ಹ್ಮ್ ಎಲ್ಲ ಇದ್ರರುವಂಗ
ನಾನ ಎಲ್ಲ ಮೈಸೂರಾಗಿದ್ದೆ
ಹ್ಮ್
ನೀ ಒಲ್ಲದು
ಏನಾ ಎಲ್ಲಿ ಇದು ಹಲೋ ನಾ ಚಿತ್ತೂರುದುರ್ಗದಾಗ ಇದಿದ್ದೇನೆ ಚಿತ್ತೂರುದುರ್ಗದಾಗ
ತ್ರ
ಸತ್ತರ್ ಬರ್ಗದಾಗಿದ್ದಿನ
ಹಲೋ
ನಾ ಚಿ ಚಿತ್ರದುರ್ಗದಾಗ ಇದ್ದನು ಚಿತ್ರದುರ್ಗದಾಗೆ
ಚಿತ್ರರ್ದು ಏನ್ ಕಾಲೇಜ್ ಯಾವ್ದ
ಹಾ
ಕಾಲಜ ಹವುದು
ಕಾಲ ಜ್ದು ಬಿಕೋಮ ಮಾಡ ನೀ
ಬಿಕಾಂ ಮಾಡೆಯಾ ಹ ಆರಾಮದಿಯಲ್ಲ
ಹ್ಮ್ ಆರಾಮ್ ನಾವೆಲ್ದಿನಿ ನೋಡಪ್ಪ
ಹ್ಮ್ ಹ್ಮ್ ಹ್ಮ್
ಇರ್ಬಿಡು ಸಮರ್ಥಗೊತೇನೆ ನಿಂಗೆ
ಹಾ ನಮ್ಮ ದಮ ಸಮಮರ್ತ್ತುು ದಾಮೂಸ ಮರ್ತ ಕಮಕರಿ
ಇಲ ಇಲ್ಲ ಅವ ಬೆನಕಾಟ್ಟಿ
ಹಾ ಹಾ ಹಾ ಅವ ಅಲ್ಯದನ ಇಬ್ಬರು ಅಲ್ ಅದಾರನ್ ಸಮರ್ಥವ್ರ
ಹ ನಾವಿಬ್ರು ಇಲ್ಲೆ ಚಿತ್ತೂರ್ದಾಗ ಇದ್ದೇವು ಫೋನ್ ಹಚ್ಚಿದ್ರ್ ಫೋನ್ ಎತ್ ಎತ್ತಲೋ ಅವ.
ಯಾಕ ಏನ್ ಮಾಡದ ಏವ ಫುಲ್ ಬಿಜಿ ಅದಾನ್ ಏನವ.
ಫುಲ್ ಬಿಜಿ, ಅವಂತ ಅವ್ನ ಹುಡ್ಗಿ ಅಂತ ಪೂಲ್ ಬಿಜಿ ಆಗ್ಬಿಟ್ಟಾನವ.
ಎ ವಗ್ದಾನ್ ಅಂತ ಯಾವ್ದಾ.
ಹ್ಮ್ ಮತ್ ಬಾಡಿ ಗಿಡಿ ಆದ ಮನ್ಗಂಡ.
ಹಾ ಹಾ
ಹ್ಮ್ ಆ ಬಾಡಿ ನೋಡೆ ಬಿದ್ದಿರ್ತಾರ.
ಹಾ ಹಾ
ಹ್ಮ್
ಮತ್ ಕಬಡ್ಡಿನೂ ಚಲೋ ಆಡ್ತಾನಂತಲವ.
ಹ್ಮ ಕಬಡ್ಡಿ. ಕಬಡ್ಡಿ ಖೋ ಖೋ ಭಾರಿ ಆಡ್ತಾನವ.
ಮತ್ತೆ ಎಲ್ಲಿ ಅವ್ರು ಆಯಚೂರ್ಕ ಹೋದಾಗ ಏನೋ ಜಗಳ ತೊಗೊಂಡ್ ಬಂದಿದ್ದೇನೋ ಅಂದ್ರಪ್ಪಾ
ಹಾಂ ಸಾಮರ್ಥ್ಯಲ್ಲ ಹಾಂ ರಾಯಸೂರ್ಗೆ ಹೋಗಿಿಲ್ಲ ಜಗಳ ಚೌಕ ಮಂದ
ಬಾಳ ಹುಡುಗಿದಯ್ತಪ್ಪ ಅದ ಮುಂಬಿದ ನಂ ಕಾಣಂತಾನ ಹ್ಮ್ ಪೂ ಅಲ್ಲಿೇ ಅದನ್ ಬಿಕ ಬಿಕಾಮಾ
ಹ್ಞೂ ಬಿಕಾಂ ಬಿಎ ಮಾಡ್ಯಾನ್ ಅವ ಸಮರ್ಥ.
ಅವ ಸಮರ್ಥ ಮಾಡ್ಯಾನ್, ಅವ ಇನ್ನೊಬ್ಬ ದಮ್ಮನವ್ ಅದಾನಲ ಸಮರ್ಥ ಅವ.
ಹಾ ಸಮರ್ಥ ಅನ್ನವ್ ಇನ್ನೊಬ್ಬ ಸಮರ್ಥ ಅವ ಎಂಎಸ್ಸಿ ಮಾಡ್ಯಾನ್. ಎಂಎಸ್ಸಿ ಫೈನಲ್ ಇಯರ್ ಹ ಎಂಎಸ್ಸಿ.
ದೊಡ್ಡವವ ನಿನ್ಕಿತ.
ಹ್ಞ ದೊಡ್ಡವ್.
ಏ ಹಾ ಹಾ ಹಾ ಹಾ ಹಾ ಪೂರ್ತಿ ದ್ವಾಡದ ದ್ವಾಡದ ಇಡದನ ಬಿಡು ಎಂಎಸ್ಸಿ.
ಹ್ಮ್
ಹ್ಮ್ ಲೆ, ಎಲ್ಲಿ ಗ್ರೌಂಡಿಗ್ ಹೊಗ್ಯಾನೆನ್ ಎಲ್ಲಿ ಹೊಗ್ಯಾನಿಗ.
ಹ್ಮ
ಗ್ರೌಂಡಿಗೋಗ್ಯಾನ.
ಎ ಯಾರೋ ಸಮರ್ಥ.
ಹ್ಮ್
ಇಲ್ಲ ಇದೇನಾ
ಕ್ರಿಕೆಟ್ ಒಂದ್ ಆಡ್ತಿದ್ನಲವ ಕ್ರಿಕೆಟ್ ಆಡಕ್ ಹೋಗಿಲ್ಲೆನ್ ಇವತ್.
ಯಾರು.
ಸಮರ್ಥ.
ಹೋಗ್ಯಾನ್ಲ.
ಹೋಗ್ಯಾನ ಇನ್ನೊಬ್ಬ ದಮ್ಮನವ.
ಹ್ಮ್
ಏನು ಟ್ರಿಪ್ಪಿಗದು ಪ್ಲಾನ್ ಮಾಡಿಲ್ಲ.
ಟ್ರಿಪ್ಪಿಗಿ ಇದಕ್ ಹೋಗ್ಬೇಕ್ ಅಲ್ಲತೀವ್ ವಂಡರ್ಲಾಕ್.
ಹಾ
ವಂಡರ್ಲಾ ವಂಡರ್ಲಾ ಹೋಗಬೇಕಲತ್ತೀವಿ.
ಎಲ್ಲಿ ಬೆಂಗ್ಳೂರೋ ಮೈಸೂರೋ.
ಇದ ಹೈದರಾಬಾದಾ.
ಹೈದರಾಬಾದಕ್ ಹೊಂಟೀರ ಸನೆಯಾಗುತ್ತೇನ್ ಹೈದರಾಬಾದ್ ಅಲ್ಲಿ ನಿಮಗ್ ಚಿತ್ರದುರ್ಗಿಂತ್ರ.
ಎ ಇಲ್ಲ ದೂರಾಗುತ್ತಾ ಬೆಂಗ್ಳೂರ್ಗಿಂತ ದೂರಾಗುತ್ತಾ ಸುಮ್ನೆ. ಇದರ ಬಾಳ ದೂರಿಂದಾರಿ ಇರ್ಲಾಂತ್ ಚಿತ್ ಇದು ಹೈದರಾಬಾದ್ಕೊಂಟೀವ್.
ಹ್ಮ್ ಯಾವತ್ತು ಹೊಕ್ಕಿರಿ.
ಹ್ಮ್
ಯಾವತ್ತೊಂಟಿರಿ.
ಯಾವತ್ ಇವತ್ತು ಹೋಗ ಬೇಕು ಇವತ್ತು ಹೋಗಬೇಕಂತ ಡಿಸೈಡ್ ಮಾಡಿವ ನೋಡಣ ಅದು ಟ್ರೈನ್ ಬುಕ್ ಆಗಲ್ಲಗದಾ
ಹ್ಮ್ ಯಾರ ರಿಲೇಷನ್ ಅದಾರನಲ್ಲಿ
ಹ್ಮ್ ಎಲ್ಲ ಹೈದರಾಬಾದ ನಾಗ ಏ ರಿಲೇಶನ್ ಏನಿಲ್ಲ ಇದು ಹಿಂಗ ಸುಮ್ ಅದು ಚಾರ ಮೀನಾರ
ಹಾ
ಮತ್ತು ವೆಂಡರಲಾ
ಅಲ್ಲಿ ರಾಮಜಿ ಪೀಲ್ಮ್ ಸಿಟ ನೋಡ್ಬಿರಿ ಬರಿ ಅದ ರಾಮೋಜಿಫಿಮ್ ಸಿಟಿ
ಹ್ಮ್ ಅದು ಬ ಅದು ಭಾರಿ ಅಂತಲ್ಲ ಅಲ್ಲಿ ಫೇಮಸ್ ಅಂತದು
ಸೋಲ್ಪ ಆ ಬಾಹಬಲಿ ಪಿಕ್ಚರ್ ನುಡಿಯಲ್
ಹಾಂ
ಬಾಹುಬಲಿ ಪಿಕ್ಚರ್ ಅಲ್ಲೇ ಆಗ್ಯದ ನೋಡು ತಗದಾರ ಅಲ್ಲೇ ತಗದಾರ. ಅವ. ಬಾಹುಬಲಿ ನಿಂತಿರ್ತಾನ ಗಡ ಗಡ ನಡಗತ್ತಲ. ಸ ಹೌದು ಅಲ್ಲೇ ತಗದಾರ ಅದನ್ನು ಬರ ಐತ್ ನೋಡ್ರ ಜಾಗ ಇಲ್ಲೊಂದ್ರರು ಬಾಳ ಪಿಕ್ಚರ್ ಶೂಟ್ ಆಂಗ್ಯಾವಲ್ಲಿ ಒಬ್ಬೊಬರಿಗೆ ಮೂರ್ ಸಾವಿರ ರೂಪಾಯಿದ ಟಿಕೆಟ್
ಹಾ ಹಾ
ಅದು ಚಾರ್ ಮನವರು ಚಲೋ ಅದ ಬಾರಿ ಪ್ಲೇಸ್ ನೋಡೋದು ಮತ್ತ ಹೈದ್ರಾಬಾದ್ ಹೋಗಿರಿ ಬಿರಿಯಾನಿ ಹೋಡದ್ದು ಬರ ಬಿರಿಯಾನಿ ತಿನರಿ ಬಿರಿಯಾನಿ ಚಲೋ ಕೊಡ್ತಾರ ಅಂತ ಹೇಳಿ ಹೈದ್ರಾಬಾದ್ ಪೇಮಸ್ ಇದು ಬಿರಯಾನ
ಹಾ ಹಾ
ಹ್ಮ್ ಯಾವತ್ ನಾಳೆ ಹೋಗಿಕಿರ ಇವತ್ತು ಹೋಗಕಿರ
ಹ್ಮ್ ನಾಳೆ ಹೋಗು
ನಾಳೆ ಹೋಗ್ಬೇಕ ಯಾರ ಯಾರ್ ಹೊಂಟರಿ
ಟಿವ
ಹ್ಮ್ ಮ ರಾಜುಗೌಡ ಏನ್ ಜೊತೆನ ತನ್ನ
ಇ ರಾಜು ಗೌಡ್ ನಾನ್ ಜೊತೆಗೆ ಇರ್ತಾನೆ
ಹಾ ಅವನ ಅಂತ ಅವನು ಕೊರಕೊಂಡ ಹೊಂಟರಿ ಎನ್
ಹಾ
ಹೈದ್ರಾಬಾದ್ ಒಂದನು ಮತ್ತ ಆ ಕಡೆಯಲ್ಲಿ ಹೋಗವರು ಇದೀರು
ಈಕರ್ ಹೈದ್ರಾಬಾದ್ಲೆ ಇದು ಮಹಾರಾಷ್ಟ್ರ ಹೋಗ್ತೀವಿ
ಹ್ಮ್
ಮಹಾರಾಷ್ಟ್ರಲ್ಲೇ ಹಿಂಗೆ ಹಿಂಗ ಮಹಾರಾಷ್ಟ್ರ ಅದು ಛತ್ರಪತಿ ಶಿವಾಜಿ ಕೋಟೆ ಅದಲ್ಲ
ಹಾ ರಾಯಗಡ ರಾಯಗಡ ಹ್ಮ್ ಹ್ಮ್ ಹ್ಮ್ ಹ್ಮ ಅಲ್ಲಿ ಹೋಗಿ ಮತ್ತೆ ವಾಪಸ್ ಚಿತ್ರದುರ್ಗ ಹೋಗ್ತೀರಾ
ಹ್ಮ್ ಅಲ್ವಾ ಅಲ್ಲಿ ಹೋಗಿ ಇದು ಅಷ್ಟು ಜಲ್ದಿ ಹೋಗಲ್ಲ ಚಿತ್ರದುರ್ಗ ಎಲ್ಲ ತಿರುಗಿ ಅದು
ಹ್ಮ್
ನಾವು ಕೆಲಸನ್ನ ಮುಗಿಸ್ಕೊಂಡು ಹೋಗ್ಬೇಕು
ಹ್ಮ್ ಅಲ್ಲರಿರ ಫೋಟಿಗೆ ಹೋಗ್ರಿ ಬರಿಯದ ನೋಡಿ ಹರಿಹರ ಫೋಟ ಹರಿಹಾರ ರಾಯಗಡತ್ ಬಾಜುನಾ
ಹಾ
ಸವಲ ಅದ ಅಲ್ಲ ಸ್ವಲ್ಪ ಇದನ್ನ ಮಾಡಿಬಾರ್ರಿ ಅಜಂತ ಎಲ್ಲರನುೂ ಹೋಗ್ರಿ ಮಹಾರಾಷ್ಟ್ರದಾಗ ಅಜಂತ ಎಲ್ಲರ ಚಲೋ ಅದ ಪ್ಲೇಸ್ ಅಲ್ಲಿ
ಹ್ಞ
ಮ ಬಿಚಗ ಹೋಗ ಲಯಾವ ಸಮುದ್ರ ಕ
ಸಮುದ್ರ ಇ ಕಡೆ ಚ ಕಾ ಮ ಮಂಗ್ಗಳೂರ ಮಂಗ್ಳೂರು ಕಡಿಗೆ ಹೋಗಬೇಕಲ್ಲತ್ತ ಓಡುತ್ತೀ ಮಂಗಳೂರ
ಈಗವು ಮಾರಾಷ್ಟ್ರ ಮುಗಸೊಂಡಂದು ಒಮ್ಮೆ ಉಡುಪಿಗೆ ಬರ್ತೀರಿ
ಏ ಇಲ್ಲ ಮಹಾರಾಷ್ಟ್ರಲ್ಲೇ ವಿಮಾನ ವಿಮಾನದ ಬುಕ್ ವಿಮಾನ ಬುಕ್ ಮಾಡೀ
ಇಲ್ಲಿ ಮಾ ನ ಎಲ್ಲಿ ಪುನಾದಾಗತ್ತಿರೋ ಮುಂಬೈದಾಗತ್ತರೋ
ಮುಂಬೈ ಮುಂಬೈದಾಗ ಐವತ್ತ ಹದನ ಹದಿಮೂರನೇ ತಾರೀಕಲ್ಲ ಇನ್ನು ಹದಿನೇಳಕ್ಕೆ ವಿಮಾನ್ ಬುಕ್ ಅದಾ
ಹ್ಮ
ಆ ವಿಮಾನ ಹದ್ನೇಳ ಕಲ್ಲಿಂದ ಸಂಜೆ ಏಳಾಗಿ ಹದದು್ ಮಿಂಟಿಗೆ ಬಿಡ್ತಂತ ಅದು ಬುಕ್ ಮಾಡೀ ಅಲ್ಲಿಂದ ಸೀದಾ ಒಂದು ಒಂದೂರಿ ತಾಸಸ್ ನೋಡೋ ಇದಕ್ಕೆ ಹೋಗ್ಬಿಟ್ಲಕ್ಕ ಮುರುಡೇಶ್ವರ
ಹ್ಮ ಒಮ್ಮೆ ಮುರುಡೇಶ್ವರಕ್ಕೆ ಬರ್ತೀರಾ
ಹ್ಮ್
ಹ್ಞೂ ಮುರುಡೇಶ್ವರಿ ಅಂತ್ರಕಂಡು ಮಂಗಳೂರು ಹಕ್ಕಿರಿ
ಹ್ಮ್ ಬೆಂಗ್ಳೂರು ಮಲ್ಲಿೆ ಇಕಡೆ
ವಿಮಾ ವಿಮನದಹೇಗ ವಿಮಾನದಾರಿಗಸ್ತದ ಟಿಕಟ
ವಿಮಾನದಾಗ ಹದಿನೇಳು ಸಾವಿರದ ಮುನ್ನೂರ ಎಷ್ಟು ಇತ್ತು
ಹದ್ನೂರು ಸಾವಿರ ಅಷ್ಟೇ ಏಂದು ಪೂರ್ತಿ ಜೋರ ಮಾಡೋರ ಇದರ್ ಬಿಡ್ರಿ ಒಂಗಾರ ಟ್ರಿಪ್
ನಮ್ದ್ರ ಅದು ಹಿಂಗ ಸವಿ ಸವಿ ನೆನಪು ಸಲುವಾಗಿ ಮಾಡ್ಲತ್ತ
ಹಾ ಹಾ ಹಾ ಎಲ್ಲ ಮತ್ತೇನ್ ಹುಡುಗರು ಹುಡುಗಾರಣ್ಣ ಕುಡಗಾರನ್ನು ಕು ಕೊಡಂದೋ ಎಣ್ಣತೇನೆ
ಹುಡ್ಗರದ ಏನಿಲ್ಲ ಬರೀ ನಮನಾಗ ಇದೀವಿ
ನೀವು ಹೋಗಿ ಸವಿ ಸವಿ ನೆನಪ ಮಾಡಿ ಬರ್ತೀರಿ
ಹ್ಮ
ಅದು ವಿಡಿಯೋದು ಫೋಟೋ ಅದು ತೊಗೋರಿಪ್ಪಾ ನಮ್ಗೆ ಹೊಟ್ಟು ಬಡಕ ರೀ
ಹ್ಮ್ ತೋರ್ಸ್ಬೇಕಲ್ಲ ಪಾನಿ ಮಾಗ ಮತ್ತ ನೀವಗೂ ಹೋಗೋರ್ಲ್ಲ ಮತ್ ಮುಂದ
ಕಿವಿ ಮಾಂದಾಗಲ್ಲ ತಿರ್ಗಾಡದದು ಹಡ್ಯದು್ ಮಾಡ್ಕೋ್ರಿ
ಹ್ಮ್
ಮಾರ್ಡದು ವಾಟ್ಸಪ್ಗ ಅದು ಸ್ಟೋರದು್ ಹಾಕ್ರಿ ನಿನ್ನ ನಾಳೆ ಬಿಡ್ತೀರಂ ಜಾಗ ಇವತ್ತು ಬಿಡ್ತೀರಾ ನಾಳ ಬಿಡ್ತಿರ ಇವತ್ತು ಬಿಡ್ತಿರೋ ಜಾವ
ಏ ಇಲ್ಲಿಲ್ಲ ಇವತ್ ಬಿಡ್ಬೇಕು ನಾಳೆ ನಾಳೆ ಅನ್ಕತ್ತ ಲೇಟ್ ಆಗ್ಲತ್ತದ ಇವತ್ತು ಬಿಡ್ತೀವಿ
ಹ್ಮ್ ಅವ ನಮ್ಮ ದಮ್ಮ ಸಮರ್ಥನ ಕರ್ಕೊಂಡ್ ಹೋಗ್ರಿ
ಅವ ಏನಪ್ಪಾ ಬರಲ್ಲ ವರ್ಗ
ಬವ ಬೆನಕಟ್ಟಿನ್ರ ಕರ್ಗೊಂಡ್ ಹೋಗ್ರಿ ಬೆನಕಟ್ಟಿ ಸಮರ್ಥನ
ಹ್ಞೂ ಅವನಿಗೆ ಕರ್ಕೊಂಡು ಹೋಗ್ವ ಬರ್ತೇನಂದು
ಹ್ಮ್
ಹ್ಮ್
ರಾಜು ಬೌಡ ಬರ್ತಾನೆಲ್ಲ
ರಾಜಗೌಡ ಈಗ ಇದಕ್ಕೆ ಹೋಗ್ಯನಾ ಇದದರ್ಲ್ಯಾಂಡ್ಗೆ ಹೋಗ್ಯನಾ
ಇದರ ಲ್ಯಾಂಡ್ ಗ
ಆ ಫ್ಲಟ್ ಬ ಫ್ಲಟ್ ಇತ್ತು ಒಂದು ಈಗ ಒಂದು ಅರ್ಧ ಅರ್ಧ ಗಂಟೆ ಆತ ಹೋಗಿ
ಹಾ ಹಾಂ ಎಲ್ಲಿ ಯ ಕಡೆಂದರು ಅದ ಅಲ್ಲ ಚಿತ್ರದುರ್ಗಂದರು ಅದ ಹ ಬರ್ಸ ಬರ್ಸ ಒಂಟ ಬುಡೆ
ಹ್ಮ
ಆಯ್ತ ಆಯ್ತು ಹೋಗಿದ್ ಬರ್ರಿ ಬರಿ ಚ ಹಲೋ ಸರಿಯಾಗಿ ಹೋಗ್ ಬನ್ನಿವು ನಮ್ಮ ಮಾ ವಾಪಸ್ ಪೂನ್ ಹಿಸತೀನಿ
ಹ್ಮ್
ಇದ್ರೆ